ಆ ಕಡಿ
ಊಟ ಆಯ್ತಾ
ಹಾ ಬ್ರೊ ಆಯ್ತುನಿಮ್ದು
ಆಯ್ತು ಬ್ರೋ
ನೀ ಏನ್ ಮಾಡ್ತಿದ್ದೀರಿ
ಅದೇ ಬ್ರೋ ಸುಮ್ಮ್ನೆ ಕುೂಂತಿದ್ವಿ
ಹ್ಮ್
ಹ್ಮ್ ಹಿಂಗೆ ಫೋನ್ ಮಾಡಿದ್ರ ಬಾಳ ದಿವ್ ಆಯತಲ್ಲ ಮಾತಾಡ್ಲಿಲ್ವಲ್ಲ
ಹ್ಮ್ ಏನ್ ಊಟ ಮಾಡಿದಿರಾ
ಹ್ಮ್ ಇವತ್ತು ಸ್ವಲ್ಪ ಹ್ಮ್ ಸ್ಪೆಷಲ್ ಬ್ರೋ ಇವ ಹ ಸ್ವಲ್ಪ ನಾನ್ ವೆಜ್ ಇತ್ತು ಬ್ರ ನಾನ್ ವೆಜ್ಮಾಡಿದ್ವಿ ಮನೇಲಿ
ಹಾ
ಹ್ಮ್ ನಾನ್ ವೆಜ್ ತಿಂದೆ
ಬ್ರೋ ಏನೇನು ತಿಂತೀರ ನಾನ್ ವೆಜ್ ಚಿಕನ್ ಮಟನ್ ಫಿಶ್
ಹ್ಮ್ ಅಷ್ಟೇ ಬ್ರೋ ಚಿಕನ್ ಮಟನ್ ಫಿಶ್
ಬ್ರೋ ನಿಮ್ ಕಡೆ ಏಡೇನ ಸಿಗಲ ಬ್ರೋ
ಏಡಿ ಸಿಕ್ತಾವೆ ಬ್ರೋ ಬ್ರೋ ತಿಂದಿವವಿ ಬಟ್ ಜಸ್ ಅಷ್ಟೊಂದು ತಿಂದಿಲ್ಲ ಅಲ್ಲಿ ಅಷ್ಟೊಂದ ಸಿಕ್ಕಿಲ್ಲ ಬ್ರಿಂದ ಹಿಡಿದಿಲ್ಲ
ಹ್ಮ್ ಹ್ಮ್
ಇಲ್ಲಿ ಬ್ರೋ ಎಲ್ಲ ಸಿಗದ ರೇರ್
ಏನ್ ಬ್ರೋ ಏಡಿ ಒಳಗೆ ಒಳ್ಳೆ ಚೆನ್ನ್ ಟೇಸ್ಟ್ ಸಿಗುತ್ತೆ ಹಂಗೆ ಹೆಂಗೆ ಅಂತಾರೆ ನ್ ಫ್ರೆಂಡ್ಸ್
ಬ್ರೋ ಅದು ಟೇಸ್ಟ್ ಅಲ್ಲ ಬಟ್ ಬಾಳ ಒಳ್ಳೇದು ಎಡಿ ತಿಂದ್ರೆ ಎಲ್ತ್ ಎಲ್ತ್ ಬಾಳ ಹೆಲ್ತ್ ಬಾಳ ಒಳ್ಳೇದು
ಹಾ
ಹ್ಮ್ ಆಯ್ತು ಇನ್ ತಿಂತಿವಿ ಬಟ್ ಸಿಗಲ್ಲ ಬ್ರೋ ಎಲ್ಲ ಮಳೆಗಾಲದಲ್ಲಿ ಸಿಗ್ತವೆ
ಹ್ಮ
ಹ್ಮ್ ಅಷ್ಟೊಂದು ಸಿಗಲ್ಲ ನಮ್ ಸೈಡ್
ಹಾ
ಅದೇಬ್ರೋ ಇದು ಅಂದೆ ಬ್ರೋ ಸ್ವಲ್ಪ ಬೋರ್ ಕೋರ್ಸ್ ಬೇಕಂತ ಹೇಳಿದ್ವಲ್ಲ ಬ್ರೋ
ಹಾ ಬ್ರೋ ಹೇಳಿ
ಅಂದರು ಎಲ್ಲೂ ಒಳ್ಳೆ ಪಾಯಿಂಟ್ ಮಾಡಕ್ ಸಿಕ್ಲಿಲ್ಲ
ಹಾ
ಹಾಗಾಗಿ ಕೇಳೋಣಂತ ಫೋನ್ ಮಾಡಿದ್ರ ನಿಂಗೇನು ಸ್ವಲ್ಪ ಗೊತ್ತಿರುತ್ತೆ ಅಂತ
ಅ್ರ ನಾವ್ ಮೊನ್ನೆ ಕೊರ್ಸಿ ತವಿ ಅಂದ್ರೆ ಇಲ್ಲೇ ನಮ್ಮ್ ಊರ ಊರ್ನ ಪಕ್ಕದ ಹಳ್ಳೇದ ಹಳ್ಳೇಗ ಒಬ್ರು ಇದ್ದಾರೆ
ಹ್ ಬ್ರೋ
ಎಕ್ಸ್ಪೀರಿಯನ್ಸ್ ಪರ್ಸನ್
ಹಂಗೆ
ಹ ಬೇಕ್ರೆ ಹೇಳು ಅಂದ್ರೆ ಹೇಳ್ತೀನಿ
ಅದೇ ಬ್ರೋ ಮೊದ್ಲೊಂದ ಇತ್ತುಲ್ಲ ಬ್ರೊ ಒಬ್ಬರು
ಹಾ
ಒಂದ್ ಮೂರ್ ಇಂಚು ನೀರ್ ಬರೋದು ಬ್ರೋ ಚೆನ್ನಾಗ್ ನೀರ್ ಬರೋದು
ಹಾ ಬ್ರೋ ಹೇಳಿದ್ರಿ ಅಲ್ಲ
ಮೂರ್ ಇಂಚಿನೀರು ನಾವು ಒಂದ್ ಮ್ಯಾಲೆ ಕೆಳಗೆ ಕೂಡ ಹೊಡಿತಿದೆ ಮ್ಯಾಂಗಲೋಲ ಕೆಳಗ್ಲೋಲ
ಹಾ ಹಾ
ಹ್ಮ್ ಚೆನ್ನಾಗ್ ಹೊಡತಿದ್ವಿ ಅದ್ರಲ್ಲಿ ಆರಾಮಾಗಿ ನೀರೆಲ್ಲಾ ಆಗಬಹುದು ತುಂಬ ಹೋಗದಂಗೆ ಜಾಸ್ತಿ ಆಗದು
ಹಾ
ನೆ ಇದಕ್ಕಿದ್ದಂಗೆ ಇದಾಗ್ ಬಿಡ್ತು ನೀರು ಕಮ್ಮಿ ಆಗ್ಬಿಟ್ಟು
ಹಾ
ಅದಿಕ್ಕೆ ಈಗ ಇನ್ನ ಒಂದ್ ಕೊಡ್ಸಾನ ಅಂತ ಎರಡ್ ಬೋರ್ ಎರಡ್ ಪಾಯಿಂಟ್ ಮಾಡಿ ಎರಡ್ ಬೋರ್ ಕೊರ್ಸಿದಿವ್ರು ಬ್ರೋ
ಹ್ಮ
ಒಂದ್ರಲ್ಲೂ ನೀರ್ ಬಿಳ ಎರಡ್ ಬಾರನು ಫೇಲ್ ಆದರು
ಅಯ್ಯ ಅಂದ್ರ ಎಷ್ಟುೂಡ ಖರ್ಚ ಐತಿ ಈಗ ಹಂಗಾದ್ರೆ
ಬ್ರ ಬಿಡಿಬ್ರ ದುಡ್ಡುವಿದ ಬ್ರ ಒಂದ್ ಎಂಟು ಲಕ್ಷ ಆಗಿದವ್ರತ್ತ್ರ
ಅಯ್ಯೋ ಏನ್ ಬರೋ ವರ್ಷ ಲಾಸ್ ಆಗ್ಬಿಟ್ಟಿದೀರಾ
ಎಂಟತ್ ಲಕ್ಷ
ಹ್ಮ್
ನಳ ಬಾರ ಹ್ರ ಬ್ರೋಫುಲ್ ಕೊಸಬಟ್ವಿ ಜಾಸ್ತಿ ಕೊರ್ಸಿದ್ವಿ ಏನ್ ಮಾಡಣ ಅವರು ಎಲ್ಲಾ ಹಣೆ ಬರ
ಹಾ ಬ್ರೋ ಸಿಗಲ್ವಾ ಅಲ್ಲಿ ನೀರ್ ಬೀಳಲ್ವಾ ನಿಮ್ ತೋಟದ ಕಡೆ
ಬ್ರೋ ಬೀಳುತ್ತ ಅಂತಾನೇ ಕೊರ್ಸಿದಿದ್ರು ಬ್ರೋ ನಾವು
ಹಾ
ಬಟ್ ಏನಯ್ತ ಬ್ರ ಅದ ಏನನಪ್ಪ ನೀರ್ ಸಿಕ್ಲಿಲ್ಲ ಬ್ರ ಅಲ್ಲಿ ಬಾಳ ಕೊರ್ಸ್ದು ಕೊರ್ದುು
ಹಾ
ಹ ಇನ್ನು ಏನ್ ಮಾಡದಂತ ಎರಡು ಬ ಎರಡು ಹಂಗಗೆ ಅದಬ್ರರು ಒಂದೇನ ಆಯ್ತು ಬಿಡಿ ಅಂತ ಇನ್ನೊಂದು್ ಕೊರ್ಸುದ್ರೆ
ಹಾ ಹಾ
ಅದು ಹಂಗೆ ಆಬಿಡ್ತಬ್ ಬ್ರೋ ಹ ಹಣೆ ಬರನೆ ಸರಿ ಇಲ್ಲ ಬ್ರೋ
ಹಾ ಬ್ರೋ ಮತ್ ಅಲ್ಲಿ ಕೇಳ್ಬೇಕಿತ್ತು ಥೂ ನೀವು ಬೋರ್ ಪಾಯಿಂಟ್ ಮಾಡಿದ್ರಲ್ಲ ಅವರಿಗೆ ಅವರು ಹೇಳಿದ್ರಾ ಮಾಡಿದ್ರಲ್ಲ ಅವ್ರು ಹೇಳುದ್ರ ನೀರ್ ಬೀಳತಾ ಇಲ್ಲಿ ಅಂತ
ಬ್ರೋ ಪಾಯಿಂಟ್ ಮಾಡ್ಸೆ ಕೊಡ್ಸಿದ್ದು ಪಾಯಿಂಟ್ ಮಾಡ್ಸಿಲ್ಲರು ಹೇಳಿದ್ರು
ಹಾ
ಅಂದ್ರ ಬಿದ್ದಿಲ್ಲ ಬ್ರೋ
ಬ್ರೋ ಅವ್ ಎಷ್ಟು ಎಚ್ಕೊಂಡಿದ್ರು ಪಾಯಿಂಟ್ ಮಾಡ ಮಾಡೋಕ್ಕೆ
ಬ್ರೋ ಅವ್ರ ಇನ್ನೊಂದು ಐದ್ ಸಾವಿರ ಅನ್ಸುತ್ತೆ ಒಂದು ನಾಕ್ ಐದು ಸಾವಿರ ಅನಸುತ್ತೆ ಅಷ್ಟೇ
ಅಲ್ಲ ಬ್ರೋ ನೀವು ಪಾಯಿಂಟ್ ಮಾಡ್ಬೇಕ್ರ ಅವವಾಗಿಂದ ಮಾತ್ರಗ ಬೇಕಿತ್ತಲ್ಲ ಅವ್ರ ಹತ್ರ ನೀವು ಪಾಯಿಂಟ್ ಬಂದ್ರೆ ನೀರ್ ಬಂದ್ರೆ ಮಾತ್ರಮಗ್ ಕೊಡೋದು ಬಂಟು ಅಂತ
ಬ್ರೋ ಹೆಂಗಬ್ರು ಈಗ ಪಾಯಿಂಟ್ ಮಾಡ್ಸಿಲ್ಲ ಮಾತಾಡ್ಸ ಕೊಟ್ವಿಬ್ರು ಬರುತ್ತೆ ಅಂತ ನಮಗು ನಾವು ನಮ್ ನಂಬಿಕೆಯಲ್ಲಿ ಸ್ವಲ್ಪ ಇತ್ತು ಕಾನ್ಫಿಡೆನ್ಸ್ ಇದ್ದೇ ಕೊರ್ಸದ್ವಿ
ಹಾ ಹಾ
ನೋಡಿದ್ರೆ ಇಂಗೆ ಉಲ್ಟ್ಬಿಡ್ತು
ಹ್ಮ್
ಅದೊಬ್ ಒಂದ್ ಬೋರ ಎರಡ್ ಬೋರ ಒಬ್ ಎರಡ್ ಬೋರ್ ಕೊರ್ಸಿದ್ರೆ
ಹ್ಮ
ಎಷ್ಟು ಲಾಸ್ ಆಯ್ತ ಈಗ ಆತು ಲಕ್ಷ ಸುಮ್ನೆ ಬರುತ್ತಾ ಅಲ್ಲ ಬ್ರೋ ಹತ್ತ್ ಸುಮ್ನೆ ಬರುತ್ತಾ ಬ್ರೋ ಈಗ
ಹಾ ಬ್ರೋ ಮತ್ತೆ ಅದೇ ಸುಮ್ನೆ ಯಾರ್ ಕೊಡ್ತಾರೆ ಇವಾಗ
ಬ್ರೋ ನಮ್ದ್ ಹೆಂಗನ ಹೋಗ್ಲಿ ಬ್ರೋ
ಹಾ
ನಾವವು ಕೊರ್ಸದ್ಕಿಂತ ಒಂದು ಆರು ತಿಂಗಳ ಹಿಂದ್ಗಡೆ
ಹಾ
ನಮ್ಮಊರಲ್ಲೇ ಬೇರಾರರು ಸ್ವಲ್ಪ ಕೊರ್ಸಿದ್ರು ಅವರು ಸ್ವಲ್ಪ ಪಕ್ ದೂರ್ ತಗ್ದೂರವರು ನಮ್ಮೂರಲ್ಲೇ ಬಟ್ ಪಕ್ರ್ ರ ಅವ್ರ ಪಾಪ ಮೂರು ಮೂರ್ ಬರ್ ಕೊರ್ಸ ಮೂ ಬರೀ ಮೂರು ವೇರ ಆಗ ಅವರು
ಹ್ಮ್ ಹಾ
ಈಗ ನಮ್ ಹಂಗೆ ಆಗ್ಬಿಟ್ಟಿದೆಲ್ಲ ಅದಕ್ಕೆ ಆ ಪಾಯಿಂಟ್ ಎಲ್ಲ ನ ಅಂದ ಅದು ತೋ ಗೀಟ ಎಲ್ಲ
ಅದೇ ಬ್ರೋ ಅಡೊಬ್ರು ಇದ್ದಾವ್ರೆ ಅವ್ರಿಗೆ ಹೇಳ್ತನ್ ತಗೊಳ್ಳ
ಹ್ಮ್ ಹೇಳಿ ಬ್ರೋ ಮತ್ತೆ
ಅದೇ ಬ್ರೋ ಅವ್ರಿಗೆ ಹೇಳ್ತೀನಿ
ಸರಿ ಬ್ರೋ
ಹ
ನೊಬ
ಮತ್ತೆ ಬ್ರೋ
ಹ್ಮ ಸ್ವಲ್ಪ ಈ ನೋಡಿ ಬ್ರೋ ಸ್ವಲ್ಪ ಯಾರಾದ್ರೂ ಒಳ್ಳೆ
ಬ್ರೋ ನಿಮಗೆ ಈಗ ಈ ಮಂತ್ ಒಳಗೆ ಬೇಕಾ ನೆಕ್ಸ್ಟ್ ಮಂತ್ ಹೇಳದ್ರ ಆಗುತ್ತಾ
ಬ್ರೋ ಸ್ವಲ್ಪ ಬೇಗ ಹೇಳಿ ಬ್ರೋ ಎಲ್ಲಾ ತೋಟ ಗೀಟ ಎಲ್ಲ ಮುದ್ದಿಸರಿಲ್ಲ ಅದೇ ಬ್ರೋ ಸ್ವಲ್ಪ ನೋಡ್ಕೊಂಡು ಹೇಳಿ ಬ್ರೋ
ಹಾ ಹೇಳ್ತೀನ್ ಬ್ರೋ ಒಬ್ರು ಇದಾರೆ ಅಂತ ಹೇಳಿದನಲ್ಲ
ಹ ಬ್ರೋ
ಅವರಿಗೆ ಕಾಂಟಾಕ್ಟ್ ಮಾಡಿಸ್ತೀನಿ ನಿಮಗೆ ಇವತ್ತು ಸಂಜೆ ಅಷ್ಟಲ್ಲಿ ಅದೇನು ಕುೂತ್ಕೊಂಡ ಮಾತಾಡುದಂತೆ ಎಷ್ಟಾಗುತ್ತೆ ಕೇಳಿ ಬ್ರೋ ನಾ ನಾವ್ ಮಾಡ್ಸುದಲ್ಲ ಪಾಯಿಂಟ್ ಎಲ್ಲ ಹೆಂಗ ಗೊತ್ತಾ ನಾವು ಒಂದ್ ರೂಪಾಯಿ ದುಡ್ಡುಕೊಡಲ್ಲ ಬ್ರೋ ಅವ್ರಿಗೆ
ಹ ಬ್ರೋ
ಈಗ ನೀರ್ ಬಿದ್ರೆ ಮಾತ್ರ ಕೊಡೋದು ಅಂತ ಹೇಳ್ಬಿಟ್ಟು ನಾವು ಹತ್ರ ಕಂಡೀಷನ್ ಆಗ್ಕ್ಬಿಟ್ಟೆ ಮಾಡಸ್ಕೊಳದು
ಬ್ರೋ ಈಗ ಕೆಲವರು ಕೇಳ್ತಾರೆ ಬ್ರೋ ಕೇಳವ್ರು ಕೇಳಲ್ಲ ಬ್ರೋ
ಅದೇ ನಾವ್ ಖುಷಿ ಇಷ್ಟು ಅಂತ ಕೊಟ್ಬಿಟ್ಟಿ ಒಂದ್ ನೂರ ಐ ಒಂದ್ ನೂರ ಐನೂರ ಕೊಡೋದಷ್ಟೇ ಆದ್ರ ಮೇಲೆ ಒಂದ್ ರೂಪಾಯಿ ಕೊಡಲ್ಲ ಈ ತೊ ನಾವು ಲಕ್ಷ ಸಿಂಗಟ್ಲೆ ಅಲ್ಲಿ ಪರ್ಸ್ಪುಟ್ಟಿ ಏನು ಬಂದಿಲ್ಲ ಅಂದ್ರೆ ನಮಗೆ ಏನ್ ಸಿಕ್ತು ಬ್ರೋ ಅಲ್ಲಿ ನಮ್ಗೆ ಇಂದು ಲಾಸಲ್ಲ
ಹೌದು ಬ್ರೋ
ಹ್ಮ
ಅದು ಬ್ರೋ ಈಗ ಸ್ವಲ್ಪ ಪ್ರಾಬ್ಲಮ್ ಆಬಿಟ್ಟಿದೆ ಬ್ರೋ ನಾವು ಈಗ ನಮ್ ಸಿಚುವೇಶನ್ ಹೆಂಗಿತ್ತಂದ್ರೆ
ಹ್ಮ್
ಏನ್ ಹೇಳ್ತಾರಲ್ಲಬ್ರೋ ಈಗ ಆತ್ಕ್ಕೆಿ ಕೋಳಿ ಮಟ್ಟೆ ಇ್ದಂಗ ಆಯ್ತುಂತ
ಹ
ಅರ್ಜೆಂಟಿಗೆ ಈಗೆಲ್ಲ ತೋಟ ಗಿಟೆಲ್ಲ ಒಣುಗವೆ ಅದು ಮತ್ತೆಲ್ಲ ಇದಾಗುತ್ತೆ ಗಿಡ ಗಿಡ ನೀರ್ ನೀರಿಟ್ಟಿಲ್ವಲ್ಲ ಆ ಅರ್ಜೆಂಟಿಗೋಸ್ಕರ ಸುಮ್ನೆ ಬೋರ್ ನ ಬ ಬೋರ್ ಮ ಕೊಡ್ಸಿದ್ವಿ
ಹಾ
ಎರಡು ಕಂಟಿನ್ಯೂಸ್ ಫೇಲ್ ಆಗ್ಬಿಟ್ಟು
ಹ ಹಾ
ಈ ನಮ್ ಹಣೆ ಬರ ಸರಿ ಇಲ್ಲ ಅನ್ಕೊಂಡು
ನೀವ್ ಯಾಕ್ ಬ್ರೋ ಅಷ್ಟೊಂದು ಅಷ್ಟೊಂದು ಹೌಸ್ರ ಮಾಡ್ಬಿಟ್ಟು ಹೋದ್ರಿ ಅಂತ
ಬ್ರೋ ಈಗ ಎಷ್ಟ್ ದಿಸ ಅಂತ ಬ್ಯಾರೆದು ಬೋರರ್ ನೀರಿಟ್ಕೊಳ್ಳಕ ಆಗುತ್ತ ಬ್ರೋ ತೋಟಕ್ಕೆ.
ಹಾ ಬೇರೆ ರೀತ ಹೊಡ್ಕೋತಿದ್ರ ನೀವು.
ಹಾ ಬ್ರೋ
ಹ ಬರೋ ಮತ್ತ ಇಲ್ಲಾ ಆಕ್ಬಡ್ಬೇಕೇ ಲೇಸರಿಂದ ಎಲ್ಲ ಚೆಕ್ ಮಾಡ್ತಾರ ಅದನ್ನ ನೆಲ ಅರ್ಸು ಬಿಡ್ಬೇಕಿತ್ತು
ಅಲ್ಲ ಅದೇ ಬ್ರೋ ಈಗ ಅವ್ರ ತೋಟಕ್ಕಿನು ಸ್ವಲ್ಪ ನೀರ್ ಶಾರ್ಟೇಜ್ ಆಗುತ್ತತ್ ಅವ್ರಗೇನೆ. ಅಂದರಲ್ಲಿೇ ಅವ್ರಿಗ್ ಏನೇನೋ ಹೇಳಿ ಅವರು ತೋಟದಲ್ಲಿನೆ ಅವರು ಬೊರಲ್ ನೀರ್ ಇಟ್ತಿವಿ ಈಗ ಅರ್ಜೆಂಟಗ ಬೇಕು ಅಂತ. ಅರ್ಜೆಂಟ್ ಅರ್ಜೆಂಟ್ ಕೊರ್ಸದ್ವಿ
ಹ್ಮ್
ಅವರು ಆಗ್ಲಿ ಸ್ವಲ್ಪ ಬೇಜಾರ್ ಮಾಡ್ಕೊಂಡಿದಿದ್ದಾರೆ ಅದಕ್ಕಾಗಿ ಪಾಪ ಸ್ವಲ್ಪ ಬೇಗ ಕೊಡ್ಸಣಂತ
ಹ ಹಾ
ಆದ್ರು ಒಳ್ಳೆ ಪಾಯಿಂಟ್ ಮಾಡ ಒಳ್ಳೆ ಪಾಯಿಂಟ್ರ್ನ ಒಳ್ಳೆ ಪಾಯಿಂಟ್ ಮಾಡಾರನ.
ಹ್ಮ್
ಹ್ಮ ಮಾಡಾರ್ಸಿ ಮಾಡಿಸಬೇಕ ಬ್ರೋ ಎರಡು ಎರಡು ಮಾಡ್ದ ಎರಡು ಫೇಲ್ ಅದು
ಹಾ
ಅದಕ್ಕೆ ನಿಮಗೆ ಫೋನ್ ಮಾಡ್ದೆ ಬ್ರೋ ಕೇಳೋಣ ಅಂತ
ಹ ಬ್ರೋ ಅವರು ಅದ ಕಡ್ಡಿಯಲ್ಲಿ ಮಾಡ್ತಾರ ಕಡ್ಡಿ ಮತ್ತೆ ಕಾಯಿ ಇರುತ್ತಲ್ಲ ತೆಂಗಿನಕಾಯಿ.
ಹಾ ಬ್ರೋ
ಅದ್ರಲ್ಲಿ ಪಾಯಿಂಟ್ ಮಾಡ್ತಾರೆ
ಯಾವದ್ರಲ್ಲ ನ ಅಲ್ಲಿ ಸ್ವಲ್ಪ ನೋಡಿದರು ಚೆನ್ನಾಗಿ ಪಾಯಿಂಟ್ ಮಾಡನ ಹೇಳಿ
ಹಾ ಹೇಳ್ತನಿ ಇವಾಗ ಸಂಜೆ ಫೋನ್ ಮಾಡ್ಸೀನೀಬ್ರೋ ಅವರು ಯಾವಾಗ ಫ್ರೀ ಆಗ್ತಾರೆ ಕೇಳ್ಬಿಟ್ಟಿ. ನಾಳೆ ನೆ ಫ್ರೀ ಆದ್ರು ನಾಳೆ ಕರ್ಕೊಬತೀನಿ ನಾಳೆನೆ ನಾನು ಫ್ರೀ ಇಡ್ತೀಿ ನಾಳೆ
ಹಾ ಬ್ರೋ
ಕರ್ಕೊಂಡ್ ಬರ್ತೀಿ ತಗೊಳಿ ನಾನೆ
ಬ ಅವ್ರ ಎನ್ ತಂತಾರೆ ಬ್ರೋ ಪ್ಯಾಂಟ್ ಗೆ.
ಬ್ರೋ ಅವ್ರ ಪಾಯಿಂಟಿಗೆ ಅವರು ನಾಕ್ ಸಾವಿರ ತಗಂತಾರೆ ನಾಕ್ ನಾಕಐದು ಸಾವಿರ ತಗೊಂತಾರೆ.
ಹಾ ಬ್ರೋ
ಈಗ ಬ್ರೋ ಹೊರ್ಗಡೆ ಎಲ್ಲ ಐದ್ಐದು ಸಾವಿರ ರೂಪಾಯಿ ಮಾಡ್ಕೊಂತವ್ರ ಪಾಯಂಟಿಗೆ ಈ ನಮ್ಮೂರೇ ಅಲ್ಲ ಅವರು ಅಂತ ಹೇಳಿ ನಮಗೆ ನಮಗಾರ ನಾಲ್ಕ್ ಸಾವಿರ ರೂಪಾಯಿ ತಗೊಂತಾರ್ ತ ಆಯ್ತಾ
ಅದೇ ಅವ್ರು ಬಂದಾಗ ಸ್ವಲ್ಪಂಗೆ ಊಟ ತಿಂಡಿ ಎಲ್ಲ ಸ್ವಪ ನೊಡ್ಕಂಡ್ರೆ ಅವ್ರನ್ನ
ಎಲ್ಲಾ ಹಲ್ಲಿಗ್ ಹಲ್ಲಿಗೆ ಆಗತ್ತೆ ಬ್ರೋ
ಹ್ಮ್
ನಾನು ಹೇಳ್ ಕರ್ಕೊಂಡ ಬರ್ತಿನ್ ತಗಳಿ
ಸರಿ ಬ್ರೋ ಹಂಗ್ ಕೆಲ್ಸ ಮಾಡಿ ಬ ಮತ್ತೆ ನಮ್ಗೆ ಸ್ವಲ್ಪ ಎಲ್ಪ್ ಆಗುತ್ತೆ.
ಹಾ ಸರಿ ಅಲ್ ಮಾಡದಂತೆ
ಮತ್ತ ಇವ್ರ ಮನೆ ಕಡೆಲ್ಲ ಚೆನ್ನಾಗಿದಾರ ಬ್ರೋ
ಹಾ ಬ್ರೋ ಚೆನ್ನಾಗ್ರೆ ನಿಮ್ಮ ಮನೆ ಕಡೆ
ಹ್ಮ್ ಚೆನ್ನಾಗಿದ್ದರೆ ಬ್ರೋ
ಹ್ಮ್ ಬ್ರೋ ಹಂಗಿತ್ ಮತ್ ತೋಟ ಇವಾಗ
ಬ್ರೋ ಹಂಗೆ ಪರವಾಗಿಲ್ಲ ಬ್ರೋ ಸಪ್ಪ ನೀರ್ ನೀರು ಸಾಲ್ದ ಬ್ರೋ
ಆ ಕಡೆ ಚಾನಲ್ ಏರಿ ಮೇಲೆ ಎಲ್ಲ ಇದು ನೀರ್ ಬರುತ್ತಲ್ಲ ಬೇರೆ ಬರ್ತಿಲ್ವ ಇವಾಗ.
ಇಲ್ಲ ಬ್ರೋ ಅವೆಲ್ಲ ಎನ್ ಬರ್ಥಿಲ್ಲಿಗ ಹಾಗಾಗಿ ನಮಸ ಅವಾಗ ಚೆನ್ನಾಗ್ ಸಿಗದ
ಹಾ
ಎಷ್ಟ್ ದಿವ್ಸ ಅಂತ ಬೇರೆದ್ರಲ್ಲಿ ನೀ ನೀರ್ ಡ್ಕೊಳಕ್ ಆಾಗತೇವ್ರು
ಹಾ ಅದೇ ನಮ್ದೊಂದ್ ಸ್ವಂತ ಇರ್ಲಿ ಬಿಡಿ ಮಾಡ್ಕೊಂಡದಂತೆ
ಅವರು ಸುಮ್ಕಿರಲ್ಲ
ಹಾ ಮತ್ತೆ ಬೋರ್ವೆಲ್ ಕೊರೆಯರು ಅವರು ಇದ್ದಾರ
ಹ ಅವರ ಬೋರ್ ಏನ ಕೊರ್ಸ್ಬೋದ ಬ್ರೋ ಬಟ್ ಪಾಯಿಂಟ್ ಕರೆಕ್ಟ್ ಮಾಡದ್ರೆ
ಹ ಸರಿ ಸರಿ ತಾಳರಿ ಆಯ್ತು ಮಾಡ್ಕೊತ್ತೆನ ಇವತ್ ನಾಳೆ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಹೇಳ್ತೀವಿ ಎಸ್ಟ ಗಂಟೆಗ ಬರ್ತೀವಿ ಅಂತ
ಹ್ಮ್ ಹ್ಮ
ಹ್ಮ್ ಸರಿ ತಗಳಿ ಆಯ್ತು ಫೋನ್ ಮಾಡ್ತನಿ ಬರಬೇಕು
ಹ್ಮ್ ಸರಿ ಬ್ರೋ